ಯು ಪಿ ಐ ಡಿ
ಹಾ
ಆಡ ಕಿರಿಕಿರಿದ ಮತ್ತಗಾರ ಕಾಣಂದ ಏನ ಆಗೋದು
ಹಾ ಹಾ ಹಾ ಹಾ ಆ ಇಂಜಿನಿಯರಿಂಗ ಆಲ್ಲ
ಧಕ್ ಧಕ್ ಧಕ್ ಧಕ್ ಧಕ್
ಸಾರಿ
ಹ ಸಾರಿ ಕೂಲೆನ್ ಬಾರ್ ಮಾರ್ ಮಾರದನಿ ಭಾಯ ಎ ಜಟಮ
ಹ ಲೀಕಿಜ ರೀತಿ ಕಕ
ಲೀಕೆಜ ವಾಟರ್ ಪಂಪ್ ಜಾಮೆ ಲೀಕ್ೇ ವಾಟರ್ ಪಂಪ್ ಖಲಾಣು ಕ ಇಂಜಿನಿಯರಿ ಕಾಲ ಪಿಸಾಖೋ ಜನ ಸತ್ ಹಾಜಾರ ರೂಪಾಯಿ ವಾಟರ್ ಪಂಪ್ ಕತ್ತು ಕಸ ವಾಟರ್ ಪಂಪ
ಏರ್ ಹೈಡ್ರಿಡಿಟಿಗ ಇತ
ಏ ವಾಟರ್ ಪಂಪ್ ಕೆೋಡಿಕ ಸಾಭತ ಮಯ ಬಿಣ ವಾಟರ್ ಪಂಪ್ ಹೋಗಿ ಅನ್ ನೋಡ ಬ ಆತ ಎಏನ್ ಎಸ್ ಗಾಡಿ ಪ ಎಪ ಸೈಟ ಶಾಹಪು ಸೈಟ
ಹ ಹಾ ಹಾ ಹಾ
ಯರ ತು ಸಾಮ
ಹ
ಹ ಹಾ
ಕನ್ ರಾ ರೆಡಿಡೆೇಟರ್ ವಾಟರ್ ಪಂಪ ಜಾಮೇಲಿಜ ಈ ವಾಟರ್ ಪಂಪ್ ಅದ ಈಗ ಮೋಟರ್ ಊ ಗಣಾಯ್ ಚ ರೆ ಲೀಕೆಜ ನೀ ಹ ಜಾಮರಿ ಗತ
ಮಕ್ಕ ಜೋ
ಜನಾ ಜನಾದ ಮಾಡಾರ್ತದ್ರು ತ ಗಾಡಿ ದ ನಿಮಿಷಾಮ ಸೀಜೆ ಜ ಹಾ
ಸುಜೋಣ ಸೆಕೆಂಡ ಹ್ಯಾಂಡ ಗಾಡಿ ಸಿಜ ಕಾಯೋ ಹ ಗಾಡಿ ಟಾಪ ಟೂಪ ಚಲ ಆಯ್ತು ಸೀಜಗ ಕುಕರು
ಊದ ರಾ ಹರಾಣ ಕ ಗುರ ದಸ ದಸ ಲಿ ಮಾರ ಲೇನ್ ಗಾಡಿ ಲಾ ಥಮಾಡೋ ಚು ಭಲ್ಕ ಮಾರನಾ ಗಫಪ್ಪ ಬಂದನಾ ಗಾಡಿ
ಹಬ್ಬರ್ ಕಾಡ ರೆ ಬ್ಬ ಕಣ್ಣಂಗ ಸೀತ ಪ ಉತರ ಹಾಂತ ಉ
ಹ ಜನಾ ಕಾಲ ಹುಶ್ಯಾರಿ ಹೋಗ ಚುರ ಆ ಕಾಯಂಗಿರಿ ಚೀದ ಹುಷ್ಯಾರಿ ನ ಲ ದನಿಯ ಸಾ ಲ ದನಿಯಾ ಹುಷಾರ ರ ಸಾರಿ ಮಬ್ಧನ
ಕ್ಯಾಮೆರ
ಹಾ
ಕಾನನ್ನಗಾಲ ಹಊಂದು ರ ತ್ರತ್ ಕಾಮ ಕ ಶಾಣಿಜ ಕಸ ಗ ಶಾಣಜ ಕ
ಹ ಹ ಕಾಯ ಕಾಮೇರ ಲಜಕಿದ್ದ ಕಾಯ
ಹಾ ಕಡಸ ಬ ನಿಕಕ್ಕಾಟಾಲೋಚ ತು ಕರ ಮ ನಿಕಾ ಉಚ್ಚಾರ
ಹಾ
ಆಯ್ತು ಬಾಟಿ ಕಾಲ ಜಾಯ ನೀ ಸೋಟಿಯ ಪಡೆ
ಹ್ಮ್ ಕ ಕರಜ ರಾಣಚ ಬೂಟ್ನ ಹಗದ್ರೆ ಕಾಲ ಸೈಟೈಪರ್ ಹ
ಶುಭೇ ಮಾದರಿಚ
ರಿಯನು ಕತರಿ ಅ ಕಾಲ ಲ ಪಕ ಚೋಡ ರಿಯಾನ್
ಹಾ
ಹಾ ಚುಗರತ ಇಂಜಿನಿಯರಿ ಆಟವಾಚೆ ಚಂಪಾಂಡ ಹನೆ ಮ ರೈ ಎಏನ್ಗಡ ವಾತಿಗರುಿದ್ದಣವು ಇಂಜಿನಿಯರಿಂಗ
ಹಾ ಹಾ ಕಟ್ಕರ್ ಮತ್ ಭೌ ಆ ದಕ್ಷಿನ ಕನ್ನಡ ಆ ಸಾಲಿಲ್ಲ ಸಂಪ ಉತ್ತರ ಕರ್ನಾಟಕ ಉತ್ತರಿಗಿ ಇ ಜೋಡಿಯು ಉತ್ತರ ತ್ರಾಸ ಮಟ್ರ ಕಬ ಕಕ ತಿನ್ ತಿನ್ ದಾಡ್ ದ ದಿ ಆ ಕೊಡ್ತದೆ ಪಾಣಿ ಪಡ ಹತ್ರ ದಾ ಪಾಣಿ ಪಡ್ತತ್ತು ಹಾ ಅಬೇ ಹಮ್ಮ ಈಗ ತಿಂಡಿಂದ ಆ ಚುಟ್ಟಿದೀರ ಅದ್ರಾ ಗುರುವವಾರ ಶುಕ್ರವಾರ ಶನಿವಾರ ಹುಟ್ಟಿದ ಜನ ಆಗ ಬಹ ವದ ದಿವ ಎಕ್ಸ್ಚೆ ಹ ಗಾಜಿಯಲ್ಲಿ ವಿಚಾರ ಹ ಹಲೋ ಹ ಹಾಕು ಯಾಕ್ ಸುಮ್ನೆ ಇರ ಹ ಹ
ಕರಿ ಪಾಂಡೋ ಹಲೋ ಹಲೋ
ಹಲೋ
ವತ ಕರ ನೀಡಾ
ಹ
ಯಲ್ಲನೆ ಶುತಿ ಆ
ತಮ್ಮ
ಸಿಕ್ಕಿದ್ರ
ಈ ತಿನ್ ಲಾಕ್ಕಮಾಲ
ದನ್ಕದ್ರ ಯಾರ ಒಂದಂದು ತಿನ್ಚಿ ರೂಪಾಯಿ ದಸ ಯಾರ
ಉದ್ರಾ ನ ಬರ್ದ ಆಡೆ ರೋಕಾಯ
ಲೋಗದನಿ ಹ ಕೋಟಿದಕ್ಕೆ ಮಾರೆ ನ ಬ್ರ ಸೊ ಥೀಸ್ ಇಸ್ ಫಾರ್ ಟೈಮ್ ಭುಕ್ ಮರ್ಯೆದೆ
ಏ ತಿಂಡಿ ಅಮ್ಮಮ್ಮ ಏನಗಬೇಕು ಇದ್ದರ್ಗ ಹಾಕು
ತು ಇ ದರ್ಗಾನ ಜಾಮಲಜಿ
ಏ ಇರ ಕಾಲೇಜ್ ಎಂತಾರದು ಹ ಆಮ್ಲೋ ಆಮ್ಲೋದ ಆಂಬ್ಲೋ ಚಾಂಡ ಮೋಟ್ಟ ಮದ ಯತ
ಕುಣಸು ಸಂದೆ ಸಂದೆ ಇ ನೀರ ಕಾಯ ಲಂಕವು ಕಾ
ಹೂ ಕಣ್ರೀ
ಹಾ
ಮೂಡರು
ಏ ಜೋಕ್ ಮಾರಾ ಜೋಕ್ ಮಾರ ಆದ್ರೆ ಹುಷಾರಿ ಜೋಕ್ ಮಾರ ಕಾಯ್ ಗುರು ಕಾಯ್ ಗುರು ಜೋಕ್ ಮಾರ?
ಹ್ಮ್
ಕ ಉಪ್ರಿ ಯಾವ ಜೀವ್ನ
ಕುಕರೆ ಇದ್ದ ಬ
ಕನ್ ರಾ ಪಾಂಡೆ ಅೆ ದೂಸರ ನಂಬರ್ ಾಲ ಕ ಓಟಿ ಪಿ ಈಗ
ಅಂತ ದಪಾರ ದ ಹಲ್ ಮಲ್ಲ
ಹ್ಮ್
ದದುಪೇರ್ ಸಿಗ ಹಲ್ಮೇಲೆ ಹತ್ರ್ರ
ದುಪ್ಪೇರ ಕನ್ ಮಾಡ
ಹ್ಮ್
ಅೇ ನಂಂಬರಚ್ಚ ಭೈ
ಭಾ ತ ಹಿಗೆ ತ ರ ಆ
ಹ್ಮ್ ಹ್ಮ್ ಹಮ್ಮ ಜಾನಕಿ ಕನುಗ ಕುಂಡಾರ ಪುಣೆಮ
ಹಾ ಯಪ್ ಕಡ ಆಕ ಕಾರ್ ಓರ್ ಲಂಂಬರ್ ಲದಾ ತಕ ತು ತ ಮುಸ ಕ ಹ್ಮ ಾಲ ಲಡಕೆ ೆನ್ಾಲೋ ನೀಲಿ
ಹ್ಮ್ ಹ್ಮ ಹ್ ಹ್ಮ್
ಕ ಕಾಳೇಜ್ ಇದ್ದ ಹಬ್ಬ್ದು ದಾತಾಣಿ ರ ಮೆನುೋಕ ಸದಗ ಹಾ ಯಾತನ ಹ ಮೇನುೂ ಗಂಸಿದೆ
ಹ್ಮ
ಹ ಹೊಸ ಕಾತೆಕರಣಸ ದವತ್ತ
ಹ ಬರಬರ ಈ ಕಾಯಕ ನ ಎವಿ ಕಟೇರಿ ನ ಕಾಯಕರಿ
ಉಕ್ಕಟ್ಟೆನ್ ಚೋಡ ಮಕ್ಕ್ಯ ಒಂದವತ್ತು ಉಪರ್ ಜೊತೆತವ ಈ ಇದ್ರ ಪ ಮೇನು ಕಾಣ ಚ ಪ ಜ ಮೇನು ಜ ವಸ ಕಾತೆೆ ಉಪರ್ ದಾಬನಾ ಸ ಲಂಬರ್ ಮಾಾಗೆ ಕು ಮಾಗಲ್ಲಾವತ ಈಗೆ ಜಗ ಕಟ
ಹ ಹಾ ಮೆನುೂ ಉ ಕ ರಚೆ ಉಪರ.
ಹಾ ತಂದು ಸಾಜೆಂತಲ್ಲ ರಾಲ ಅಲ್ಲಂಬಾರ.
ಹಾ ಗಾಲಜಿನಕ ಓ ನಂಬರೇನ ಓಟಿಪಿ ಆಗ.
ಹ್ಮ್ ಪಕೊಂಡಲ್ಲಂದ್ರೆ.
ಹ್ಮ್ ಹ್ಮ್ ಹ್ಮ್ ಹ್ಮ್. .
ಅ ಹೊಸಪಾಸ ಚ್ರಾಮ. ಬಿಕಾ. ಹಾಗಕ್ಕೆ ಅರ್ಜ ಹಾ ಉಂಟಾಗತ.
ಈ ಅ ಬವಾಂತ ಕಸ ಕನ್ನದ ಪಿ.
ಹಾ.
ಹ ಅ ಬೇತ ಕ ನಾವ ಪಾ.
ಸ ಹಾಲತ್ ಪ.
ಅಜ ಎಸ ಲಗಾಡ ಕಾಯ ಮತ್ತ.
ಹಾಲತ್ ಜತಿ ಮತಾವ ಬಸಾವ ಜಾನ ಕಾಲ.
ಹ.
ಪೇರ ಲಗಾಡಲ್ಲ ಕಾಲ ಅವನ.
ಹ್ಮ್ ಹ್ಮ್ ಹ್ಮ್ ಹ್ಮ್. ದಪೇರ್ ತೂಲಗಡ ನಮ್ಮಫರರಾ.
ಇಶಾನಾಯ.
ಎ ಕಾಯ್ ಮಾತ ಕ ಹ ಹ ಹಜೋ. ಅಜಿ ಕ ಚಲ್ರ ಅಜಿ ಕ ಚಲ್ರ ಹಿರ ಜ ಠಾಳ ಬಳರ.
ಹ.
ಕಾಯ ಚಲ್ರೋ ಜೆ ಜಿಯೆ ಜೆ ಕಾಯ ಜೆ ಗಬಟಸುರಾಗಿರೋ.
ನ ಕಾಂಟ್ ಕಂಪ್ಲೀಟ್ ಪ ಪ ಪಡಫೀಸ್.
ಹ.
ಕಂಪ್ಲಿಟ್ ನ ಅಜಿ ದೂಸರ ದೂಸರ ದೇವಗರ ಕಾಯ್ ಬತತೆ ರಾ.